ಹಲೋ ಹಾ ಎಲ್ ಸುಕುರ್
ಎ ಮಾಡತ್ತ
ಏನ ಇಿಲ್ಲ ಕಾಲಿ ಕೂತ್ ನೀನು
ನಾನ ಸ ಬೆ ಹಾಗ
ಹ್ಮ್ ಏ ಮಸ್ತ್ ಚಲತ್ ನೋಡಿ ಈಗ ಈಗ ಒಂದ್ ಸತಿ ನೀ ಅತ್ ಒಂದ್ ಸತಿ ನಾಸಕಂಬ್ ಬರಾಬರ ಬರಾಕತ್ವ
ಹಾ
ಹ್ಮ ಹಲೋ ಮತ್ತ ನಾಳಗ್ ಹೆಂಗಾರ ನೀ ಪೂರ್ತಿ ಕಾಲಿ ಇರ್ತಿಲ್ ಮುಗಿಸ್ಬಿಡ್ ನಾ ಪೂರ್ತಿದನ
ನಾನ್ ಹೋಗಿದ್ದೆ ಅಲ್ಲ ಅಷ್ಟೆ
ಕಲಸ್ಾ
ಹ್ಮ ಇದರ ಎಷ್ಟ ವಸ್ ಆ
ಈ ಮಾತಾಡತ್ತನಿ ಇನ್ನೊಂದು್ ಹತ್ತು ನಿಮಿಷ ತಿ ನಮ್ಮ ದಸ್ತ ಕಡ ತಿಿನಿಷ ಮಾತಾಡದು
ಬಸ್
ಏ ನೆಟ್ವರ್ಕ್ ಬರ ಅವ್ರ ಕಕ ಅದರ ಒ ವೇಸ್ಟ್ ಆಗೆ ಹಲೋ
ಹ ಹ ನಾ ಹತ್ತಿ ಚಾಣಲ ಮಾಡತ
ಹಾ ಹದ್ ನಿಮಿಷ ಹತ್ತಲ ನೀ ನು ಹತ್ಸತ್ತ ಐತ್ಲಿಪ್ಪಾ ನೀನ್ ಹೆಂಗಾರ ಮುಗಸಿದ್ ನೀ
ನಾನು ವೇಸ್ಟ್ ಬಾಳ ಯ ಚಪ್ಪದರಗ
ನಾನ ಹತ್ಸತ್ತ ಐತಿಿಯಪ್ಪಾ
ಹ ಹ
ಹಾ
ಹ ಸದೆ ಬನ್
ಹ್ಮ್ ಅದ ಇದೊಂದ್ಸತಿನ್ ಹಚ್ಚ ಒಲಿ ಕೇಳಳ್ ಬರ್ತನೆ ಏನನ ಆಕ್ತಾರ್ ಮನ್ಯಾಗ
ಹ್ಮ್
ಏನ್ ಬಿಡ್ಲಿಪ್ಪಾ ಒಂಬತ್ತುವರಿ ಹಿಂಗ್ ಹತ್ತು ಗಂಟೆ ಪೂಣೆ ಸುಮ್ ಬಿಿಡ್ತಾರಲ್ಲಿ ಇಪ್ಪಾ ಕುಡುದ ಇಿಲ್ಲ ನ ಆದದರೆ
ಹ
ಆಗ ಮೊದಲ್ ಫೋನ್ ಕೊಡ್ತವ್ರ ಹಾ ಊಟ ಹಾಕೊಳ್ಳಿ ಫೋನ್ ಕೊಟ್ಟ ಬಿಡೋಕ್ ಯ ಮೊದ್ ಫೋನ್ ಕೊಡ್ತಿದ್ರು ಆಗ ದೋಡ್ ಮುಗ್ಬ ಬಿಟ್ಟಿದಿ ಎಡ ದ್ಸನೇ ಮೂೋಡುದು ಸಿ ಅ
ಹ್ಮ
ವಿಷ ಮಾಡಡ್ತಳ
ಸಾ ಚಾರ್ ಸಾಡ್ ಚಾರ್ ದಿವಸ ಬರ ಪೂರ್ಣ
ಏ ಮತ್ತ ಏನ್ ಮಾಡುದು ಇಲ್ಲಿಪ್ಪ ಪೋನು ಏನ್ ಮಾಡ ನಾನ್ ಕಲೆ ಇರ್ತಿಲ್ಲ
ಅೇ
ಲನ ಪನು ಉಡದಲ್ಲಪ್ಪಾ
ಏನ್ ನೋಡ್ರಲ್ಲ ಒಟ್ ಮೆ ಆಗು ಅಂತ ಆರಾಮ
ಈಗ ಮಾತ್ ಚಲ ಆೈತ್ ನೋಡ್ಲಿ ಅಪ್ಪ ಮತಿ ಬಿ ಸಿ ಬೇಡ ಇಂಜಿನಿಯರ್ ಮಾಡದು ಚಾಲ ಆಬಿಟ್ಟತಿ
ಯ ತತರ
ಹಾ
ಟ ಮನೆ ಆ ಕೊಟ
ಮನ್ಯಾಕಂದ್ಡತ ಇಪ್ಪವಣ್ಣ ಕೇ್ ಒಂದ ಚ ಕೆಟ್ಟ ವಿಚಿತ್ರವಾಗಿ ನಡೋಟ್ಟ ಇಪ್ಪವಣಡ ನ್ ಮಾಡ್ಕೋ ತಿಳವಲ್ು
ಹೌ
ಈಗ ಮಾತಲ್ಲಿ ಒಳಗ ನಮ್ಮ ಪಪ್ಪ ಯಾರಗ ಹಚ್ಚಾರ ಒಟ್ಟಟ್ ಅದನ್ನ ಹಿಡ್ದ ಬಿಿಟ್ಟ ನ ಬಿಸೆ ಬಿಸ ಯಾ ಯಾವ ತುಂಬೇ ಅಂಬಲಂತಾ ಬಿಸಿ ಅತ್ತ ಅದೊಂದ ಹಿಡ್ಕೊಂಡ ಕುೂತ್ ಊಟ ನೋ ಬೈಿ ಆಗ್ತರಿ
ಒ ದಾವರ ಕೂಡ
ಹ
ನಿ್ ದೋಸ್ರ ಕೇಳ್ಕೊಣ್ಣಿ ಯ
ಏ ಮಾರ ಚಲೋ ಯತ ಅಂದಾರಲಿಪಾ ನಿಮ್ಮ್ ಮನ್ಯಾನ ಒಂದ ಚಲೋ ಇ ಬಿಸಿ ತ್ ಹೇಳೇಳಿ
ಹಾ ಹೆ್ಯಾಂಗ್ ಕಾಪರ್ತ್ ಹೆಂಗ ಇರತ್ ಒನ ಕಕ್ಲ
ಮಾರ ಇಂಜಾರ ಚಲೋ ಇಂಜಾರಟಪಪ್ರುತ ಮ ಇಂಜಾರ ಪಫುಲ್ಟಪುಯಿತ ಮ ಭೀಷೆ
ಇಂಜಿನಿಯರ್ ಟಪ್ ಐತಿತಿ ಮತ್ ಯಾವ್ದಾರ ಕೇಳ ಈಶೇ ಫ್ ಆಗತ್ತ ಈಶೆ ಆಗತ್ತ ಅಷ್ಟೇ
ಹ್ಮ ಪ್ಪ ನಂಗಂತ್ರ ಸ ಸಾಕಯ್ತಿಲಿಪ್ಪಣ ಸುಮ್ ಕಾಲೇಜು ಇದಕರ್ ಬಂದ ದವರ್ ಸು ಕೊಟ್ಟ ೆ
ಹ್ಮ ಹ್ಮ್ ಹ್ಮ್
ಏನ್ ಬಿಳಿಯಪ್ಪ ಅವ್ನು ಅಲ್ಲಿಪ್ಪಾ ಕಲ್ಯಾರು ಇಷ್ಟ ಅ ಹಚ್ಕ್ಳ ನೂನು
ನ ನಾವ್ ಆಟ್ ವಲ್ಯ ಅಂತ ಹೇಳಿ ಮ ಆರಾಮಿ ಆಗ
ಹ್ಮ್ ನಿಮ್ಮ್ ಮನ್ ಯಾಗ ನ ಏನ್ ಹೇಳ ನಿಮ್ಮಂಗ ನಮ್ಮ ಮನ್ ಯಗ ಇಲ್ಲಿ ಫೋನು
ಹ್ಮ್
ನಮ್ ಪಪ್ಪಾ ಬಾಳ್ ಕಟ್ಟಿದವದಲಿಪ್ಪ ನಮ್ಮ್ಯಾರ್ನ ಇದರು ಅದಾರ ನ ಹೇಳಿದ್ ಮಾಡ್ತಿತಾರ ನಮ್ಮ ಪಪ್ಪಾರ ನೋಡ್ಲಿ ಒಂದ್ ಭಯ ಏನ್ ಬರ್ದತ್ದನ್ ಆಗಬೇಕಪ್ಪ ನನು ಇದ್ನ ಹಚ್ೋಕ ಇದ್ ಹಚ್ೋಬೇಕಕ್
ಹ ನಾವವು ಅವಟ ಮೊನ್ಯಾಗ ಮಾತಳ್ತೀ ನೀವು ಕೇಳಂಗಿಲ್ಲ
ಏ ನಾವ್ ಕೇಳ್ತೀವಿ ಇಲ್ಲಯ ಮರ ಇಂತದ್ಲ್ಲ ಕೇಳ ನಾವ್ ಯಾರ ಈಗ ಅವ್ರ ಏನ್ ಬೇಕತಾರ ಹಚ್ ಬಿಡ್ಲ ಹ ಅಂಗಾರ
ಹಂಗಾಲ ಟ್ಟ ನ್ ಒಂತರ ಮಾಡ
ಏನ್ ಬಲೆಿಯಪ್ಪ ಅವ್ನು ಹ್ಮ್ ಮುಂದೆ ನಾ ಉದಾರ ಅಲ್ಲಿವನು ನಮಗ್ ಮುಂದ್ ಏನ್ ತತ್ರಾಸಸ್ ಆಾಕ ತಿರಿಗಿ ಮೂಡ್ದ ಉದಾಕ ಯಂಗನ ಅಲೋ ಹದರ ಹತ್ತಿತ್ಲಿ ಇಪ್ಪ ಈ ಮಾತ್ತ ಒಳಗ ಹೋಗಬಕ್ಗ ಒಂದು ಲಾಸ್ಟ್ ಮಾತಾಡ್ತೇನೆ ಒನ್ಸಪ
ಅ ಹಳು ಕೆಕ ಮಾಡ್ತ ನೀ ಆಮೆ ಹತ್ತುಸನಕ ನಾಳೆಗೆಸನ ಅಪ್ಪ
ಹೆಸ ಆ ಪುನಃ
ನಾಳಗೆಸನ ತಿಲ
ಹ್ಮ
ಹ್ಮ್ ಆಯ್ತಾಯ್ತು ಹಲೋ
ಹ್ಮ್ ನನ್ ಜೋಸ ಬೈತ್ರಿ
ಹಾ
ವಿಜೇಯವೆಲ್ಲಾತಿ
ನಮ ಜಸಿ ಪಲೆ ಆಮೇಲೆಪ್ಪ ಓದತ್ತು ನಂಗು
ಹಾ ಮ ಜಸಿ ಬಿಂಬಾಲೇ ರಾವ ಮ ಜಸಿ ಬತ್ತ ಬ್ರ್ಯಾಂಡ್
ಮರ ಇ ಒಬ್ಬ ಜೆ ಸಿ ಪಿಲ್ಲಿ ಅಲ್ಲಿ ಎರಾಗಲ್ಲಿ ಹಚ್ಚನಾರ
ಜನ್ಸ ಬಿಂಗಗೆ ಯಾರ ಲಾಭಾಗ
ಈ ಲಾಭ ಐತಿಲಿಪ್ಪಾ ಡಿಸಿಪ್ಲಿನ್ ಅಂತೂ ಲಾಭ ಫುಲ್ ಐತ್ ನೋಡಲಿಪಾ
ಹ್ಮ್ ಹ್ಯಾಂಗ
ಕೆಲಸ ತಿತ್ತು ಕಡ ತಮಾನಿಂಗ ತಿಂಗಳಿನುನು ಒಂದ ಮೂರ್ ಲಕ್ಷ ದಳ ಪೂರ್ನಿ
ಹ್ಮ್
ಹ್ಮ ಐವತ್ತು ರೂಪಾಯಿ ಈ ಬಂದು ನೋಡ್ಲಿಪ್ಪ
ಅ ಆಾರ್ಗೇಟ್ಲಿ ಇದು ಇದು ಹೇಳ ಹ
ತಾಸಗ ಒಂದು ಸರ್ ಇವಕ್ಕೆ ಹನ್ನೊಂದು ನೂರ ಏನು ಸರ್
ಪಡಲಾಮತ್ತ
ಹ್ಮ್
ಒಂದ ಹೇಳರ ದೊಡ್ ಇದ ಸಿಕ್ತಂದ್ರ ಮುಗದ್ ಹತ್ಲ
ಅದಾ ಏನ ಇಲ್ ನ ಕೆಲಸ ಎತ್ತರ್ ಕೆಲ ಸಾಹಿತ್ಯರ ಚಳೋಲೆಪತನ್ನ
ಅಲ್ ಒಂದ ದಿನ ಎರಡು ದಿನ ಆಯ್ತ್ ಅಂದ್ರ ಎ ಎರಡು ದಿನಕ್ಕೆ ನಲ್ತ್ ದಿನ ಹದಾ
ಹ್ಮ್
ಡಿಸೈನ್ ಅವ್ರರು
ಏ ಮರ ನಾಾವ ಹ ಕೊಟ್ಲಿಪ್ಪ
ಹ್ಮ
ಒಂದ್ ದಊಸಕ್ಕೆ ನಾಲ್ಕು ಸರ್ಪಟ್ಟಿ ಹೇಳ್ಬೇಕದಕ ಹಲೋ ಕ್ ನಾಕ್ಸಾ ಡಿಜಾಲ್ ಬಕ್ ನಾಗಕ್ಷಸಾರ್ ಡಜಾಲ್ ಹಾಕಿದ್ರ ಬಾಳ್ ಮಾಡಿ ತಾಸ್ ಮಾಡ್ತದ ಬ ಮತ್ ಕಟಾನ್ ಕಟಿ
ಹ್ಮ
ಹ್ಮ್
ಎಷ್ಟು ವರ್ಷ ಎರಷ್ಟ ವರ್ಷ ನೀು
ಏಳ ನ್ ಎಂಟ ವರ್ತಿ ಎಂಟನೇ ಎಂಟ ವರ್ಷ ಇರ್ಬೇಕು ಈಗ ತೊಂದು
ಹ್ಮ
ಏ ಬಾಳ ಕಲ್ಸಿತ್ತು ತೋಲಿ ಇಪ್ಪ ಅದನು ಅದ್ರ್ರ ಜೆ ಸಿಪಿ ರಾಕ್ಕದಂತ್ರ
ಹ್ಮ
ಈ ಮನಿ ಎಲ್ಲ ಅದು ನೋಡಡಿ ಅಡ್ಡು ಮನಿ ಈ ಮನಿ ಈ ಹೊಸ ಮನಿ ಕಟ್ಟ ಹಟ್ಟುದು ಎಲ್ಲ ಅ್ರ ಇಂತ್ರನ ಏ ಬಾಳ ಐತ್ಲಿ ಇಪ್ಪ ಆದ್ರ ಇನ್ಕಮ್ ನಮಗ ಹಂಗ ಬಂದ ಬರ್ದತಿ
ಹ್ಮ್
ಹೊಲದ್ರಕ್ಕ ಒಂದ್ೂಪಾಯಿ ಮುಟ್ಟುದ್ಲ ಅಲ್ಲೇ ಬ್ಯಾಂಕ್ನರ್ತ
ಹ್ಮ್
ಹ್ಮ್ ಮತ್ತ ಮನಿ ಪನಿ ಅತ ಹೊಲದ್ ರಕ್ಕಲಿ ಏನೋ ಹಾಕಲಿಕ್ಕ
ಹಾ
ಹಳದ ರೊಕ್ಕ ಒಂದ್ ರೂಪತ್ ಒಂದು ಎಡ್ಡು ಮನಗಳಿಗೆ ಅದ ಜೇಸಿ ಮ್ಯಾಗ ಎಲ್ಲ
ಹ್ಮ್
ಹ್ಮ್
ಹ
ಚಲೋ್ಲಿ ಇಪ್ಪಾ ಎಡ್ ಸೌ್ವರ್ ಚಲೋಯಐತ್ ನವು ಇನ್ನೊಂದು ಜಸಿ ಬ ತೋಬೇಕತ್ ಮಾಡಿದಿವವಿ
ಹ್ಮ
ನಮಪ ನಮ ಕಾಕರ್ ಏನಂದ್ರು ಜೆ ಸಿ ಬಿ ಬ್ಯಾಡ ಈಗ ಒಂದ ಐತಿ ಟಿಪ್ಪರ್ ತಗೊಂಡಂದ್ರಪ
ಟಿಪ್ಪರ್
ಟಿಪ್ಪರ್ ತೊಂದ್ರ ಹಾಕಿತ್ತು ಅದು ಏನ್ ಮತ್ತೆ ಆಂಬಲ ತಗೋಲಕ್ಕೆ ಹೋಗಿದ್ವಿ ಒಂದು ಟಿಪ್ಪರ್ ಮತ್ತನ ಮತ್ತೆ ಆಮೇಲೆಪ್ಪ ಬಿಟ್ ಬಂದ್ವಿ ಮತ್ತೆ
ಹ
ಬಿಟ್ ಬಂದ
ಟಿಪ್ಪರ್ ತಗೊಂಡು
ಹಾ ಲಾಭ ಆಯ್ತಾದಲ್ಲ ಚಲೋ ಇತ್ತು ಜೆಸಿಪಿ ಜೆಸಿಪಿ ರಂದ್ರ ಬಾಲ್ ಚಲೋ ಐತಿ ಯಪ್ಪ ಲೆ ನಾವ್ ಒಂದ ಜೆ ಸಿ ಪಿ ಲೇಟ್ ಎಲ್ಲ ಗಳಿಸಸ್ತೀವಿ ಇನ್ನು ಒಂದ್ ಒಂದ್ ಎರಡ್ ಮೂರ್ ಜೆ ಸಿಪ ಇದ ಅಂದ್ರ ಪುಲ್ಲ ಆಯದಲ್ಲ
ಹಾ ಕಟ್ಕಟ್ ಕೆಳತ್ ಮರ ಹೇಳಾರ ಇದ್ದೀನಿ
ಫುಲ್ಲು ಕೋಟ್ಯಾದಿಶ್ವರ ರೂಪಾಯ ಐ ಕಿರಿ
ಏ ಮರ ನಾವ್ ಹೇಳಾತಿಲ್ಲ ನಮ್ದು ಹೇಳಾತಿಲ್ಲ ಒಂದ ದ ಜೆಸಿಪಿ ಇಷ್ಟು ಮತ್ತೆ ಎರಡು ಮೂರು ನಾಲ್ಕು ಜೆಸಿಬಿ ದ ಮತ್ತ ಕೆಲಸ ಹತ್ಲಿ ಮತ್ ಕೆಲಸ ಹತ್ಲಿಕ್ಕ ಮಣಿ ಮುಂದತ್ತಮ್ಮ
ಹಾ ಹಾ
ಮತ್ತ ಡೈವರಿ ಹಂಗ ತಿಂಗ್ಳ ತಿಂಗ್ಳ ಕೆಲಸ ಹತ್ಲಿ ಆತ್ಲಿ ಹದಿನಕ ಆತ್ ಹದಿನೈದು ಸಾವಿರ ರೂಪಾಯಿ ಕೊಡಬೇಕ್ ಅವಂಗ
ತಿಂಗಳ ತಿಂಗಳ
ಹಾ ಕೆಲಸ ನೀ ಮಾಡಿದ್ರು ಆತ ಮಾಡ್ಲಿಕ್ಕ ಆತ್ ಹದಿನೈದು ಸಾವಿರ ರೂಪಾಯಿ ಕೊಡ್ಬೇಕ್ ಅವಂಗ ತಿಂಗಳ ಹಾ ಹಂಗೈತ ಅವ್ರ ಬದಕ್ ಅವ್ರು ಲಾಭ ಚಲೋಕತ್ ಇಲ್ಲಿಪ್ಪಾ ಅದ್ರ ಜೆ ಸಿ ಬಿ ಅಂದ್ರ ಲಾಭ ಐತಿ ಲೆ
ಹ್ಮ್ ಮತ್ತೆ ಅವನ ಬಂದಿದ್ರು ಅಕ್ಕ ಬಟ್ಟಿ ಆತ ಅಕು ಡಬಲ್ ಹಾಕಲ್ಲ
ಹ್ಮ್ ಕೊಟ್ಟಾನ ನಮ್ ಕಾಕಾ ಹೊರಗಡೆ ಐದಾರ ರ ಏಳ್ ಎಂಟು ಲಕ್ಷ ಕೊಟ್ಟಾನ ಹೊರಗೆಲ್ಲಿ
ಬಾ ಇನ್ನೇನ್ ಆಯ್ತ ಅ ಬತ ಅಂದ್ರ ಇನ್ ಪಾವಣ ಆದ್ರ
ಹ್ಮ್ ಐದಾರು ಲಕ್ಷ ರೂಪಾಯಿ ಕೊಟ್ಟನ್ಲಿಪ್ಪ ಯಾರಿ ಕೊಟ್ಟಾನ ಹೆಂಬಲ್ಲ ಕೊಟ್ಟಾನತ್ತಿಲ್ಲ ಹೇ ನಮ್ಮ ಗ್ಯಾಂಗರ್ಗ ರಾಕ್ ಬಾಳದು ಬಿಡ್ಲೆ ಒಂದ್ ಇಪ್ಪತ್ತ ಇಪ್ಪತ್ತೈದು ಮೂವತ್ ಲಕ್ಷ ಹೌದು
ಹ್ಮ
ಅಲ್ಲೇ ಕೊಟ್ಟ ಬಾಳ ಇದಾತ್ ನೀವು ಲಾಸ್
ಹ್ಮ ಗ್ಯಾಂಗರ್ ಅದ್ರ ಐಗನ್ ಲಾ
ಏ ಗ್ಯಾಂಗರಿಂತರ ಲಾಭ ಇಯ್ತ ಲಾಭ ಮಗನ ಗ್ಯಾಂಗರಿ ಪುಳ್ಳಿಿದ್ದಿನು
ಹಂಗ ಎಷ್ಟು ಎಷ್ಟು ಬರ್ತತಿಗ ಗ್ಯಾಂಗರ್ ಇಂದ
ಯ ಒಟ್ ನನ್ಗೆ ಎಟ ಬರದ ಗೊತ್ತಿಲ್ಲ ಒಟ್ ಲಾಬ್ ಐತಿ ಹೆಂಗ ಹೆಂಗ ಐತೋ ಲಾಭ ಹಂಗ ಗೊತ್ತಿಲ್ಲಲ್ಲ ಹಂಗ ಐತ ಅನ್ನೋದು
ಹ್ಮ
ಐತಿ ಅದ್ರಂತ್ರನು ಚಲೋಯತ್ತು ಮೂವತ್ ವರ್ಷ ಆದದ ಮನ ಮಾಡಕತ್ ಗ್ಯಾಂಗರ್ ಮಾಡಕತ್ ಚಲೋ ಇತ್ತು ಏನ್ ಹಾಕೊಳಕತ್ತರ್ಲ್ಲಾ ರೊಕ್ಕಾ ಹತಂತ
ಅಲ್ಲ ಅವ್ರ ಬಗ್ಗೆ ಗೊತ್ತಿಲ್ಲ ನನಗೆ ಹೆಂಗೈತ
ಏ ಮರ ಬಹಳ ಕಂತ್ರಾಟ ಐ ಯಪ್ಪ ಅದು ಬಹಳ ಕಂತ್ರಾಟ ಐತ ಆಟೋ ಆಟೋ ಸಲಭ ಇಲ್ಲ ಜೆಸಿಬಿ ಗೊತ್ತಾಗಬೋದು ಅದ್ರ ಗೊತ್ತಾಗಿಲ್ಲ ಯಾರ್ನ್ಯ ಇಲ್ಲಿಕ್ಕೆ ಮನೆಯಕ ಕರಿಯತರೋ ಅಕ್ಕ ನು ಕಾಲೀ ವಾಪಸ ಬ ಹಸ ನಿನು ಯಕಾ
ಹ್ಮ ಹೇಳ
ಹ್ಯಾಂಗ ಮತ್ತ ಅದ ಮಡ್ಲ ಮತ್ತ ಗ್ಯಾಂಗರ್
ಗ್ಯಾಂಗರ್ ತನ್ ಸಪ ಚಲ ಏ ಮಾರ ನ ಎಲ್ಲಾ ಗ್ಯಾಂಗ್ ಹಾಕೊಂಡ್ ಹೋಗ ಅಂತಲನ ಒಂದ್ ಮೂವತ್ವತ್ೈದ್ಲಕ್ ಸಾಕ್ಯಾರ್ ನಮ್ ಹ ಚಂಡ್ ಮೂವತ್ ಲಕ್ಷ ಸತ್ರರು ಗಚ್ಚುಗ ನೋಡ್ತಮ್ಮ ಹ್ಮ್ ಹಲೋ ಹ್ಮ್ ಹ್ಮ್
ಅವ್ರಗ ನೀರು ಸಿಗ್ಲ್ರ ನಾ ಪ್ಯಾರಗಡೆ ಸಿಗ್ರರಿ
ಹ ಬಿಡ್ ಯಾರ ನಾ ನಳೆ ಮ ಈ ಕಟ್ಟ ಬಂದ ಹತ್ತ
ಮಊಟಾಾಮಣಾವನ ನಗ
ಊಟ ಮಾಡದಲ್ಲ ಇದದಕ್ಕೆ ಕರೆ ಆಗ್ತಾರೆ ಅದ್ರ ಸಮಬಧದಲ್ಲಿಲ್ಕ್್ರ ಏನತ್ರ
ಹಾ ಆಯ್ತಾ